ಹಲೋ ಹಾ ಹೇಳಿಯ
ಹಾ ಕೇಳಿಸ್ತಿದ್ದ ಅವಾಗ್ಲೇ ಏನ ಹೇಳ್ತಿದ್ರಿ ಅಲ್ ಹೇಳಿ
ಮಗ್ಲಕಾಯಿ ಸಾಂಬಾರ್ದು ಹೇಳ್ತಿದ್ದಿದ್ದು
ಹ್ಮ ಆ ಸಾಂಬಾರ್ ಏನ್ ಚೆನ್ನಾಗಿರಲ್ಲ ನಮ್ಮ್ ವಸ್ಟ್ಲಲ್ಲಿ
ಹಾ ನಿಮ್ಗದ್ರ ಮೇಲೆ ವೆರೈಟಿ ವೆರೈಟಿ ಆಗ್ತರ್ ನ್ ಬರೇ ಅದೇ
ಅಂದ್ರೆ ಚಾಟ್ ಇರುತ್ತೆ ಅಲ್ವಾ ಅದ್ರ ಪ್ರಕಾರ ಚಾರ್ಟ್ ಮಾಡಿರ್ತಾರಲ್ಲ ಮೆನ್ಯೂ
ನಮ್ಗ ಆ ಚಾಟೆ ಮಾಡಿಲ್ಲ
ಹೌದಾ
ಹಾ ನಾವ ಹೋಗಿ ಮ್ಯಾನೇಜರ್ನ್ ಕೇಳಿದ್ರೆ
ಹಾ
ಏ ಅಂತಾರ ಗೊತ್ತಾ
ಹಾ ಹಾ
ಒಂದೊಂದ್ ದಿವ್ ಒಂದೊಂದ್ ವೆರೈಟಿ ಊಟ ಮಾಡ್ಸ ಸಾರ್ ಅಂದ್ರೆ ಇವಾಗ ಫಲಾವ ಮಾಡಿರ್ತಾರ ಅನ್ಕೊಂಡ್ರಿ
ಹಾ
ಫಲ ಮಾಡಿದ್ರಿ ನಿಮ್ಗೆ ಯಾವ ಊಟ ಇಷ್ಟ ಆಗುತ್ತೋ ಆ ಊಟ ನೆನ್ಸ್ಕೊಂಡು ಇದದೆ ಆ ಊಟ ಅನ್ಕೊಂಡು ಅದನ್ನೇ ತಿನ ಏನ ನಾಗುತ್ತೆ ಒಟಾಗ ಹೋಗಲ್ವಾ ಅಂತಾರ ಅವ್ರು
ಹ್ಮ್ ಹ್ಮ್ ಹ್ಮ್
ಹ್ಮ ಇನ್ಯ ಮಾಡಕ್ ಆಗುತ್ತೆ ನಾವು ಬಕ್ರಾಗ ಬಂದಿದೀವಿ ಇನ್ನೇ ಮು ಸ್ೋಗಕ ಅಂತ ಸುನೆಾಗಗದು
ಹ್ಮ್
ಹ ಇನ್ನ ಸುತ್ತಮುತ್ತ ಎಲ್ಲೂ ಇಲ್ಲ ಇಪ್ಪತ್ತೈದ ಕಿಲೋಮೀಟರ್ ಹೋಗ್ಬೇಕು ಅಷ್ಟಲ್ ಬೇಕು ಅಂದ್ರೆ ಇನ್ಯಗ್ಬೇಕು ಅಂತ ಹೋ ಇಲ್ಲ ಹಲೋ
ಲ ಹ್ಮ್ ಕೇಳಿಸತತೆ ಒಂದೊಂದ್ ದಿನ ಒಂದೊಂ ಟಿಫನ್ ಕೊಡ್ತಾರೆ
ಹ್ಮ್ ಒಂದೊಂದ್ ದಿನ
ನಿಮ್ಮ ಹಾಸ್ಟೆಲ್ ಚಿಕನ್ ಹಾಕ್ತಾರಾ
ಹ್ಮ್ ಮಂಗಳವಾರ ಗೊತ್ತಾಗಕ್ತಾರೆ
ಹಾ ನಮ್ಮ ಮಾಷ್ಟ ಎಲ್ಲ ಹಾಕಲ್ಲ ಯಾಕಂದ್ರ ಅದ ಮಟ
ಹ್ಮ್ ಮಟ್ಟಕ್ಕೆ ಸೇರದಾ
ಮಠ ಅಂದ್ರೆ ನಾವವು ಮಠಕ್ ಸೇರಿಲ್ಲ ಅಷ್ಟಲಿಕ್ ಸೇರಿರೋದು ಅದು ಮಠಕ್ಕೆ ಸೇರಿರೋದು ಅಷ್ಟಲು
ಅದೇ ನಾನು ಕೇಳ್ತಾರಿ ಮತ್ತದ ಸೇರಿರ ಹಾಸ್ಟೆಲ್ ನೀರು
ಹ್ಮ ಡಿ ಕೆ ಡಿ ಕೆ ಗೊತ್ತಾ ಡಿ ಕೆ ಶಿವಕುಮಾರ್
ಹಾ ಹಾ ಹಾ
ಕಟ್ತೀರ ಮಟಾನೆ ಅದು
ಹೌದಾ
ದೇವಸ್ಥಾನ ಕಟ್ಸನಿ ಮಡದಲ್ಲಿ ದುಡ್ಡು ಎಂಕ್ವೈರಿ ಎಮಟಿ ಇವ್ರು ಯಾವ ಯಾರ ಟ್ಯಾಕ್ಸ್ ಅವರು ಬರ್ತಾರಲ್ಲ ಇನ್ಕಮ್ ಟ್ಯಾಕ್ಸ್ರು ರೈಡ್ ಮಾಡೋಂಗಲ್ಲ ಮಠಗಳಲ್ಲಿ
ಹೂ ಹೌದೌದು
ಹಾ ಆದದ್ರಿಂದ ನಮ ದೇವಸ್ಥಾನ ಐತಿ ಒಂದು
ಹೂ
ಬ್ರಾಂಡ್ ಸಾಕತ್ಾಗ ಕಟ್ಟಾರೆ
ಹೂ
ನ ಗರ್ಭ ಗುಡಿ ಇರುತ್ತಲ್ಲಾ
ಹೂ
ಆ ಗರ್ಭಗುಡಿ ಪಕ್ಕದಲ್ಲೇ ಒಂದ್ ರೂಮ್ ಮಾಡೋ್ರ ಅ ಆದ್ರ ರೂಮ್ ತುಂಬಾ ದುಡ್ಡಿಗ್ ಬಿಟ್ಟ ಅಂತ ಆ ಬಂದು ಅದಕ್ಕೆ
ಹೂ ಹೌದು ನೀವು ಬೆಳಗ್ಲಿ ಏನ್ ತಿಂದ್ರಿ ಅಂತ ಹೇಳ
ನಾವು ಚಪಾತಿ
ಹೂ ಹೂ
ಚಪಾತಿ ಹಾಗಲಕಾಯಿ ಸಾಂಬರ್
ನ ತರ ಎಲ್ಲ ಹೂ
ನೀವೇನ ಹೇಳ್ತಿದ್ರಿ
ಏನು ಹೇಳಿಲ್ಲ
ಹೌದಾ ಹೂ ಪವತಲ್ಲ ಹ ಆಟ ಸ
ಮತ್ತೆ ಈಶಾ ಫೌಂಡೇಶನ್ಗ ಹೋಗಿದ್ರನೀವು
ಈಸ ಪೌಂಡೇಶ ಹ ಹೂ ಹೋಗಿದ್ದೆ ಒಂದ್ಸಲ
ಮಾ ಹಲೋ
ಒಂದೇ ಸಲ ಹೋಗಿದೀದ್ದು
ಸರಿ ಕೇಳಸಲ
ಹಲೋ
ಹಾ
ಒಂದೇ ಸಲ ಹೋಗಿದ್ದಿದ್ದು
ಯಾವಾಗ
ಹೋದ್ ವರ್ಷ ನನ್ ಬರ್ತಡೆಗೆ
ಹಾ
ಹೂ
ಹ ಎಲ್ಲಿಂದ ಹತ್ರ ಆಗುತ್ತದ ಅದು
ಹೊಸೂರಿಂದ ಹತ್ರ ಆಗುತ್ತೆ
ಹೊಸೂರಿಿಂದ ಹತ್ರ ಆಗುತ್ತಾ
ಹೂ
ನಾವ್ ನೋಡಿಲ್ಲ ಅದಕ್ಕೆ ಹೆಂಗ ಎಲ್ಲಿಂದ ಹೆಂಗ ಹೋದ್ರೆ ಹತ್ರ ಆಗುತ್ತೆ ಅದು
ನೋಡಿಲ್ವಾ ಒಂದ್ಸರಾನೂ ಹೋಗಿಲ್ವಾ
ಅಲ್ಲ ಕೇಳಿದ್ ನೀವ್ ಯಾವ ರೂಟಲ್ಲಿ ಹೋಗಿದ್ರಿ ಅಂತ
ನಾವ್ ಅದೇ ಹೊಸೂರಿಂದಾನೇ ಹೋಗಿದ್ವಿ
ಹಾ ಅದೊಂದ ಟೆಂಪಲ್ ಗೆ ಹೋಗ್ ಬಂದ್ರೆ ಇಲ್ಲ ಶ್ರೀನಿವಾಸ ಸಗ್ರ ಅತ್ ಎಲ್ಲ ರೌಂಡ್ ಆಗ್ತ
ಹ್ಮ್ ಹ್ಮ್ ಅದು ಒಂದೇ ಹ್ಮ್ ಬೆಳಿಗ್ಗೆ ಹೋಗಿತ್ತು ಹ್ಮ್ ಬೆಳಿಗ್ಗೆ ಹೋದ್ವಿ ಎಂಟು ಗಂಟೆೆಗೆ ಬಿಟ್ವಿ
ಬೆಳಗ್ಗೆ ಹೋಗಿ
ಅದೇ ಬೆಳಿಗ್ಗೆ ಎಲ್ಲಿಂದ ಗೌರಿಬಿದ್ದರು ಹಂತಿ ಗೌರವಿಬೀದರ್ ಚಿಕ್ಕಬಳ್ಳಾಪುರ
ಹಾ
ಹ್ಮ್ ಅಲ್ಲಿಂದ ಆಟೋದಲ್ಲಿ
ಹಾ
ಹ ಆಟದ ಈ ಹೋದ್ವಿ ಅಲ್ಲಿ ಅದೇ
ನಾನ್ ತ್ರೀ ಟೈಮ್ಸ್ ಆಗಿದ್ದೆ ತ್ರೀ ಟೈಮ್ಸ್ ಗಾಡಿಲ್ಲೇ ಹೋಗಿದ್ದಿದ್ದು
ಹೌದಾ ಹ್ಮ್ ಹ್ಮ್
ಫಸ್ಟ್ ಟೈಮ್ ಹೋದಾಗ ಇನ್ನ ಫೇಸ್ ಇನ್ನ ರಿವ್ಯೂ ಮಾಡಿರ್ಲಿಲ್ಲ ಇನ್ನ ಕಟ್ತಿದ್ರಿ ಇನ್ನ
ಹ್ಮ ಹಾ
ಇನ್ನ ನಾ ಹೋದಾಗ ಏನು ಓಪನೆ ಮಾಡಿರಲಿಲ್ಲ ಅಲ್ಲಿ ರೆಸ್ಟೋರೆಂಟ್ಸ ಅವೆಲ್ಲಾ ಇಟ್ಟಿರ್ಲಿ ಊಟ ಮಾಡೋದು ಅದು ಇದು ಏನ ಇರ್ಲಿಲ್ಲ
ಹ್ಮ್ ಹ್ಮ್ ಹ್ಮ್
ನ್ ಇನ್ನ ಕಟ್ತಿದ್ರು ಇನ್ನ ಸ್ಟಾರ್ಟಿಂಗ್
ಊಟ ಮಾಡೋದಾಯ್ತಾ
ಹಾ ಲೋಟ ಮಾಡ್ಬೋದಲ್ಲ ಹ ಇದು ಹೋಟೆಲ್ಸ್ ಎಲ್ಲವಲ್ಲ ಅಲ್ಲಿೇ
ಹೋಟ್ಲಲ್ಲಾ ಎಷ್ಟ್ ಕಾಸ್ಟ್ಲಿ ಗೊತ್ತ ಅಲಿ
ಹಓ ಕಾಸ್ಟ್ಲಿ ಫುಲ್ ಕಲ ಕಾಸ್ಟ್ಲಿ ತಿರ್ಗಾ ಈಶ ಈಶ ಇದು ಶಿವಂದು ವಿಗ್ರಹ ಚಿಕ್ಕದಐತೆ
ಹ್ಮ್ ಹ್ಮ್
ಇಪ್ಪತ್ತೈದ್ ಸಾವಿರ ಅಂತತ್ ಬರ್ದಾವ್ರೀ ತಗೊಳೊವ್ರು ರ ಇಪ್ಪತ್ತೈದ ಸಾವಿರ ಕೊಟ್ಟಿ ತಾಳ್ರಿ ಅಂತ
ಹ್ಮ್ ಹ್ಮ್
ಚಿಕ್ಕದು ದೊಡ್ಡ್ದ ಅಷ್ಟ್ ದೊಡ್ಡದಾಗಿದ್ರೆ ಇಪ್ಪತ್ತಲ್ಲಾ ಮೂವತ್ತು ಕೊಟ್ಟು ತಂತಿದ್ರು
ಹ್ಮ್
ಅಲ್ಲಿಂದ ಸ್ವಲ್ಪ ಅಲ್ಲಿಂದ ಒಂದು ಮೂರ್ ಕಿಲೋಮೀಟರು
ಹ್ಮ್
ಹ ಅಲ್ಲಿ ಟೋಲಾಕ ಅವರ್ ಗೊತ್ತ ಈಗ ಬೈಕ್ ಕಾರು ಏನನ ಎಂಟ್ರಿ ಆಗ್ಬೇಕು ಅಂದ್ರೆ ದುಡ್ಡು ಕಟ್ಟಿ ಎಂಟ್ರಿ ಆಗ್ಬೇಕಲ್ಲ
ಹ್ಮ್ ಹ್ಮ್ ಹೌದು
ಹಾ
ಕಿಲೋಮೀಟರು ದೂರ ಹೋದ್ರೆ ಇದು ಮ್ಯೂಸಿಯಂ ಟೈಪ್ ಹವು ಎಲ್ಲ ಕೈ ಕೊಡ್ತಾರ ಇಟ್ಕಣಕ
ಹೌದಾ
ಹ ಏನೇನ್ ಮೊಲ ಅಂತೆ ಏನಂದ್ರ ಅದೇ ಹ ಐಟಮ್ಗಳು ಅವೆಲ್ಲಾ ಕೈ ಕೊಡ್ತಾರ ಇಟ್ಕೊಂಡು ಎಲ್ಲಾ ಇದ್ ಮಾಡ್ಬೋದು
ನಾವ ಅದೆಲ್ಲಾ ನೋಡೇ ಇಲ್ಲ
ಹ ನಾವವು ಹೋಗೋಣ ಅಂತ ಸ್ಕೆಚ್ ಹಾಕಿದ್ವಿ
ಹಾ ಹಾ
ನಮ್ಮ್ ಹುಡೂರ್ ಬ್ಯಾಳ ಇವತ್ತು ಇನ್ನೊ ಸರಿ ಬಂದವಣ ಅಂತ ವಾಪಸ್ ನಂದ್ಬಿಟಿ
ಹ್ಮ್
ಹ್ಮ
ಹೋಗ್ಬೇಕು ಅಲ್ಗೊಂದ್ಸಲ ಮತ್ತೆ ಹಂಗಾದ್ರೆ
ಹೋಗ್ಬೇಕು ಈ ಸರಿ ಇನ್ನೊಂದ್ ಸರಿ ಪ್ಲಾನ್ ಆಗ್ದಾಗ ಹೋಗ್ಬೇಕು
ಹ್ಮ್
ಹ್ಮ್ ನಾವು ಅ ಫಸ್ಟ್ ಪ್ಲಾನ್ ಆಗದಾಗ ನಂದಿ ಇಲ್ಸು
ಹ್ಮ
ಹ ನಂದಿ ಇಲ್ಸಿಂದ ಬರ್ಬೇಕ್ರೀ ಕೇತನಹಳ್ಳಿ ಫಾಲ್ಸು
ಹ್ಮ್
ಕೆತನಳ್ಳಿ ಪಾಲ್ ಸತರ್ಗ ಅವಲ್ ಬೆಟ್ಟ
ಬೆಟ್ಟಕ್ಕೆಲ್ಲ ಹೋಗಿದ್ರಾ
ಹಾ ನಂದಿ ಬೆಟ್ಟ ಮದ ಬೆಟ್ಟನ ಅಲ್ವಾ ಅಲ್ಲಿಂದ ತಿರುಗಿ ಅವಲ್ ಬೆಟ್ಟ
ಹೌದಾ ನಂದಿ ಬಿಟ್ಟಗ ಹೋಗಿಲ್ಲ ಬೆಳಿಗ್ಗೆ ಟೈಮ್ ಹೋಗ್ಬೇಕು ಅಂತಾರೆ
ಹ್ಮ ಮಾರ್ನಿಂಗ್ ಟೈಮ್ ನಾವು ಆರು ಗಂಟೆ ಅಷ್ಟೊದ್ಲ್ದ್ವಿ
ಓ ಹೌದಾ ನಾನು ಹೋಗಿಲ್ಲ ಒಂದ್ಸಲಾನ
ಹ್ಮ್ ನಾ ಹಂಗೆ ಅನ್ಕೊಂಡಿದ್ದಿದ್ದು ಇವು ಇದಕ್ಕ ಆಕದ್ರಷ್ಟ ಎಲ್ಲ ಬಿಡು ಯ ಜಾಸ್ತಿ ಇಲ್ಲವ ಅದನ್ ಸುಮ್ನೆ ಆಗ್ಬಿಟ್ಟಿದ್ದೆ ನಮ್ಮ್ ಹಣಗ ಮಾರಲ್ಲಿ ಹೋಗಬಿಟ್ಟು ಬರಣ ಅಂತ ಕರ್ಕೊಂಡ್ ಹೋಗಿದ್ದ ಹೆಂಗಿರುಕೋತ ವ್ಯೂ ಪಾಯಿಂಟ್ ಅಲ್ಲಿ
ಹ್ಮ್ ಹ್ಮ್ ಹ್ಮ್
ಹ್ಮ್
ಚೆನ್ನಾಗಿತ್ತಂಗದ್ರ
ಹಾ ಹ ಬಂದ್ರೆ ತಿರ್ಗಾ ಆಲ್ ಬೆಟ್ಟಕ್ಕೂ ನಂದಿ ಬೆಟ್ಟಕ್ಕೂ ಮತ್ತೆ ಕೇತನಹಳ್ಳಿ ಫಾಲ್ಸು ಅದನ್ನು ಮುಗಿಸಕೊಂಡು ಅವಲ್ಬಟ್ಟ ಅದನ್ನ ಮುಗಿಸಕೊಂಡು ಮತ್ತೆ ಗೋರ್ಗ್ರ್ಗ್ ಬಂದು ತಿರುಗ್ ಗಟಿಗೆ ಹೋಗಿದ್ವಿ
ಬೋರಿಬರರ್ ಬಂದು ಘಾಟಿನ
ಹಾ
ಹ್ಮ್
ಹ್ಮ್ ಒಂದ್ ರೌಂಡ ಹತ್ತಿಂದಿತ್ತ
ಹ
ಹ್ಮ್ ಸರಿ ಘಾಟಿ ಮುಗಸ್ಕೊಂಡು ಡೈರೆಕ್ಟ್ ಅವರು
ಹ್ಮ್ ಘಾಟಿಗೆ ಹೋಗಿದ್ದೀರಾ
ಹಾ ಘಾಟಿಗೆ ಹೋಗಿದ್ದೀನಿ
ಹ್ಮ್
ಅಲ್ಲಿ ಮಸ್ತ ಆಗರುತ್ತೆ ಟೆಂಪಲ್ಲ
ಹ್ಮ್ ಆ ಕಾರ್ ಎಷ್ಟು ಸುಡತೋ ಅಲ್ಲಿ
ಕಲ್ ಚಡೋತಾ
ನಮ್ಗೆ ಎಲ್ಲಿ ಅಲ್ಲ ಎಲ್ಲಾ ಹೂವ ಇಟ್ಟಿರ್ತಾರೆ ಗೊತ್ತಾ ಅಲ್ಲಿ ಕಲ್ಯಾಣಿ ಕಲ್ಯಾಣಿ ತರ ಐತಲ್ವಾ ನೀರು ಐ್ತಲ್ವಾ
ಹಾ ನಾಗರು ಎಲ್ಲಾ ಇದೆಯಲ್ಲ ಅಲ್ಲಿ
ಹ್ಮ ಅಲ್ಲಿಗೆ ಅಲ್ಲೇ ನಮ್ಮ ಚಪ್ಪಲಿ ಬಿಡ್ಸ್ ಬಿಿಡ್ತಾರೆ ನಮ್ಮ್ ಮನೇಲಿ ಅಲ್ಲಿದಾ ದೇವಸ್ಥಾನ ಅವರ್ಗು ಹೋಗ್ ಬರೋವರ್ಗು ಬರಿ ಕಾಲಲ್ಲೇ ಇರ್ಬೇಕು
ಹಾ
ಹ್ಮ್ ಅಲ್ಲಿ ಹತ್ತು ಅಷ್ಟದ್ಕ ಮೆಟ್ಲೆನ ಅಲ್ಲಿ ಕಾಸು ಉಡುತ್ತೆ
ಅಲ್ಲಲ್ಲಿ ಮೆಟ್ಲ ಹತ್ತಬೇಕು
ಈ ಕಡೆಯಿಂದ ಹೋಗ್ಬೇಕಾದ್ರೆ ನಾಲ್ಕ್ ಮೆಟ್ಲೆ ಇಲ್ವಾ
ಫಸ್ಟ್ ಫ್ರೆಂಡ್ ಗೇಟಿಂದ ಆದ್ರೆ ಇಳಿಬೇಕು
ಅಲ್ ನಾಗ್ರ ಆಯ್ತಲ್ಲಾ
ಹಾ
ನಾಗರ ಪಕ್ಕದಲ್ಲಿ ಬಾವಿ ಐ್ತರ ಕಲ್ಯಾಣಿ
ಹಾ
ಹಾ ಹಂಗೆ ಯಾರೋಡು
ಆ ರೋಡು ಹ ಆ ರೋಡ್ ಪೋಟ ಇದ್ದಂಗ ಐತಿ ಹಂಗ ಮೇಲೆ ಕತ್ತದಂಗೆ
ಅಲ್ಲ
ಹ್ಮ
ಅಲ್ಲಿ
ಕರೆ ತಗೋದು ಹೋಗ್ಬೋದು ಅಲ್ಲಿ ಮುಂದೆಗಡೆಿಕ
ಡೈರೆಕ್ಟ
ಕಾರಾರ್ು ದೇವಸ್ಥಾನ ಮುಂದೆ ಹತ್ರಕ್ಕೆ ಹೋಗುತ್ತೆ
ನಾವು ಕಾರಲ್ಲಿ ಹೋಗೇ ಇಲ್ಲ ಇದುವರೆಗ
ಹಾ ಮತ್ತೆ
ಬಸ್ಸಲ್ಲೇ ಹೋಗಿರೋದು
ಬಸ್ ಅಲ್ಲೇ ಹ ಬಸ್ ಅಲ್ಲ ಏನ್ ಇರ್ತದ
ಹ್ಮ್
ಹಾ
ಹ್ಮ್ ಬಸ್ಲ್ಲಿ ಹೋಗಿ ಬಸ್ಲ್ಲಿ ಬರೋದು
ಹೋೋಗ್ದಾರ ಇಲ್ಲ ವಾಪಸ್ ಬರ್ತೀರಾ ತಿರಿಗ ಹಂಗಿಂದ ಸುತ್ತಾಕೊಂಡ್ ಬರ್ತೀರಾ ನೀವು
ಹಂಗೆ ಹೋಗಿದ್ದಾರೆಲ್ಲ ಸುತ್ತಾಕೊಂಬರೋ್ರೆ ಈ ಕಡೆ ಎಲ್ಲಾ ಇಟ್ಟಿರ್ತಾರಲ್ಲ ನಂಗೆ ಬರದು
ಯಾವದನ್ ಟೆಂಪಲ್ಗೋದ್ರೆ ್ರೋನ್ ದ್ರೌಂಡ್ ಬರ್ಬೇಕು ಅಂತಾರೆ ಅದಿಕ್ ಕೇಳಿದು
ಓ ಒಂದ್ ರೌಂಡ್ ಬರ್ತೀವಿ ಅನ್ಸುತ್ತೆ ಹೌದೌದು
ಹ್ಮ್ ತಿರುವ ಇದ್ದಾರೆ ಇಲ್ಲಿ ವಾಪಸ್ ಬರುವಾಗ
ಹ್ಮ್ ಹೌದು ಒಂದ್ ರೌಂಡ್ ಬತ್ತಿ
ಹ್ಮ್
ಹ್ಮ್ ಕರೆಕ್ಟ್ ಮತ್ತೆ
ಮತ್ತೆ
ಮತ್ತೆ ನೀವೇ ಹೇಳ್ಬೇಕು ಒ್ ನಿಮಿಷ ಯಾವ್ದೋ ಕಾಲ್ ಬರ್ತಾ ಇತ್ತು
ಹಾ
ನನ್ ಮತ್ತ್ ಮಾಡ್ತೀನಿ
ಹಾ ಸರಿ
ಹೌ